ಹ್ಮ
ಹಲೋ
ಹತ
ಕೇಳಸ್ತಾ ಇದೀನಾ ನಿಮ್ಗೆ ನಮ್ ಧ್ವನಿ
ಹಾ ಕೇಳುಸ್ತಿದೆ ನಿಮ್ ನಿಮಗೆ
ಹಾ ಕೇಳಿಸ್ತಾ ಇದೆ ನಮಸ್ಕಾರ
ಹಾ ನಮಸ್ತೆ ಊಟ ಆಯ್ತಾ
ಹಾ ಊಟ ಆಯ್ತಾ
ಆಯ್ತು ನಿಮ್ದು
ಹಾ ಇವಾಗ ಆಯ್ತ್ ನೋಡಿ ಮತ್ತೆ ಏನ್ ತಿ ಏನ್ ತಿಂದ್ರಿ ಹ ನಮ್ದು ಬೇಟೆ ಬೆಂಡೆಕಾಯಿ ಮತ್ತೆ ಅನ್ನ ನೋಡಿ ಬೆಂಡೆಕಾಯಿ ಸಾಂಬಾರ್ ಮತ್ತೆ ಅನ್ನ ನೀವ ಎನ್ ತಿಂದ್ರಿ
ನಾವೆನ್ನೂ ತಿನ್ದಿಲ್ಲ ಸಬ್ಬಕ್ಕಿ ತಿನ್ನ್ಬೆಕು
ಇನ್ನು ತಿನ್ಬೇಕಾ ಮಾಡಿಲ್ವಾ ನೀವಿನ್ನು.
ಹಾ ಇನ್ನೂ ನಮಗೆ ಊಟದ ಸಮಯ
ಹಾ ಮನೇಲಿ ಹಾ ಇನ್ ಮನೇಲಿ ಮಾಡಿಲ್ವಾ ಇನ್ನು.
ಹ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನನ್ಗೆ ಆ ನೆಟ್ವರ್ಕ್ ಇರೋ ಜಾಗದಾಗೆ ಬರ್ತೀರಾ.
ಹಾ ಸರಿ ಬರ್ತೀನಿರಿ. ಈಗ.
ಹಾ ಇವಾಗ ಕೇಳಸ್ತಾ ಇದೆ ನೋಡಿ.
ಹಾ ಮಾತಾಡಿ
ಹಾ, ಹಾಗೆ ಏನ್ ಊಟ ಮಾಡಿದ್ರಿ ಅಂತ ಕೇಳ್ಪಟಕೇಳ್ದೆ ನೀವೇನ್ ಉತ್ತರ ಕೊಡ್ಲಿಲ್ಲ ಅದ್ಕೆ.
ಅಂದ್ರೆ ನಮ್ದಿನ್ನೂ ಆಗಿಲ್ಲ ನಾವ್ ಇವಾಗ್ ಮಾಡ್ಬೇಕು ಅಂಕೊಂತ ಇದ್ವಿ.
ಹಾ, ಹಾ ಏನ್ ಮಾಡ್ಬೇಕನ್ಕೊಂಡಿದೀರಿ ಏನ ಏನ್ ವಿಶೇಷ.
ಏನಿದೆ ಅನ್ನ, ಸಾಂಬಾರು, ಮಜ್ಜಿಗೆ.
ಅನ್ನ ಸಾಂಬರ್ ಮಜ್ಜಿಗೆ -ಮಜ್ಜಿಗೆ ವಿಶೇಷನೆ ತಾನೇ. -
ಹಾ, ಹೌದು ಅಂದ್ರೆ ಅದು ಸ್ವಲ್ಪ ಆರೋಗ್ಯಕ್ಕೆ ತಂಪು ಅಲ್ವಾ ಅದಕ್ಕೆ, ಆರೋಗ್ಯಕ್ಕೆ ತಂಪಲ್ವಾ ಅದಕ್ಕೆ.
ಅದೇ ಈ ಬೇಸಿಗೆಯಲ್ಲಿ ಮಜ್ಗೆ ಆರೋಗ್ಯಕ್ಕೆ ತಂಪುವ . ವಿಶೇಷ ಕೂಡ
ಹೌದು,
ಹಾ, ಮತ್ತೆ ಹಾಗೆ ಏನ್ ಮಾಡ್ಕೊಂಡಿದ್ದೀರಾ ನೀವು
ನಾವು ವೈದ್ಯಕಿಯವಿಭಾಗ ಮಾಡ್ಕೊಂಡಿದ್ದೀವಿ.
ಏನ್ ಮಾಡ್ಕೊಂಡಿದ್ದೀರಾ?
ವೈದ್ಯಕೀಯ ಶಿಕ್ಷಣದಲ್ಲಿ ವ್ಯಾಸಂಗ ಮಾಡ್ತಾ ಇದೀವಿ ಇನ್ನು
ವೈದ್ಯಕೀಯ ಶಿಕ್ಷಣದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಾ, -
ಹೌದು
ಹ, ಹಾ, ಹಾ ಅಂದರೆ ಈ ಯಾವ ವರ್ಷದಲ್ಲಿ ಮಾಡ್ತಾ ಇದೀರಾ ನೀವು.
ಈಗ ನಾ ಅಂತಿಮ ವರ್ಷ
ಹ, ಹಾ ಕೊನೆೆ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದೀನಿ. ಮತ್ತೆ ಹೇಗ್ ನಡೀತು ನಿಮ್ಮ ಈ ಮೊದಲಿನ ವರ್ಷದಿಂದ ಕೊನೆಯ ವರ್ಷ ತನಕ ನಿಮ್ಮ ಪಯಣ ಹೇಗಾಯ್ತು.
ಸುಖಕರವಾಗಿತ್ತು, ಸಂತೋಷ ಆಯ್ತು ಇನ್ನೇನು ಕೆಲವೇ . ಸ್ವಲ್ಪ ಬೇಸರ ಆಗುತ್ತೆ ಎಲ್ಲ ಕೇಳಿ ಹಾ, ಪದವಿ ಪಡ್ಕೊಂತೀವಿ. ಬೇಸರ ಆಗುತ್ತೆ ಯಾಕಂದ್ರೆ ಇಷ್ಟು ನಮ್ಮ ಗೆಳೆಯ ಜೊತೆ ಇಷ್ಟು ದಕ್ಕೆ ನಾಗಿದ್ದು ಇನ್ನು ನಮ್ಮದೇ ಆದ ಕೆಲವೊಂದು ಜವಾಬ್ದಾರಿಗಳನ್ನ ಹೊತ್ಕೋಬೇಕಲ್ವಾ, - ಹಾಗದುಾಗಿ ಅದಕ್ಕೆ ಸ್ವಲ್ಪ ಬೇಜಾರ ಆಗುತ್ತೆ ಏನ್ ಮಾಡಕ್ಕಾಗುತ್ತೆ ಯಾವತ್ತೊಂದ ಎಲ್ರೂ ಬಿಡ್ಬೇಕಲ್ವಾ.
ಮತ್ತೆ ಹೇಗ್ ನಡೀತು ನಿಮ್ ವಿದ್ಯಾಭ್ಯಾಸ ಎಲ್ಲ ಮೊದಲನೇ ವರ್ಷದಿಂದ ಕೊನೇ ವರ್ಷದವರೆಗೂ. - ಚೆನ್ನಾಗಿ ಓದ್ಕೊಂಡಿದ್ರಾ ಇಲ್ಲ ನೀವು ಹಾಗೆ ಹಾಗೆ ಓದ್ಕೊಂಡಿದ್ರ,.
ಇಲ್ಲ- ಇಲ್ಲ ಚೆನ್ನಾಗಿ ಓದ್ಕೊಂಡ್ವಿ. ನಮ್ಮ ವೈದ್ಯಕೀಯ ಶಿಕ್ಷಣ ಅಂದ್ರೇನೆ ಹೌದು- ಹೌದು
ಹಾ, ಹಾ, ಹಾ, ಹಾ
ನಿ ನಿಮ್ಮಲ್ಲಿ ಇವತ್ತಿನ ದಿನ ನಿಮ್ಗೆ ಹೇಗೆ ಅನಸ್ತು
ಇವತ್ತಿನ ದಿನ ನನ್ಗೆ ನೋಡಿ ಬೆಳಿಗ್ಗೆ ಎದ್ದೆ-
ಹ್ಮ್,
ಬೆಳಿಗ್ಗೆ ಆ ಆರಕ್ಕೆ ಎದ್ದು ಆಹ್ ಕಾಲೇಜಿಗೆ ರೆಡಿಯಾಗಿ. ಏಳು ಗಂಟೆಗೆ ಕಾಲೇಜಿಗೆ ಹೊರಟೆ. ತ್ತ ಒಂದ್ ಗಂಟೆಗೆ ಬಂದು ಊಟ ಮಾಡಿದ್ದೀನಿ. ಚೆನ್ನಾಗಿದೆ ಚೆನ್ನಾಗಿ ನಡೀತು ಎಲ್ಲಾ ಆ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡಿದ್ರು.
ಹಾ, ಹಾ
ಒಳ್ಳೆ ಅನುಭವ ನೋಡಿ ಕಾಲೇಜ್ಗೆ ಹೋಗೋದು. ನೀ ಈ ಈ ಅದೇನಂತರೆ ವಿದ್ಯಾರ್ಥಿಯ... ಬದುಕ ಇರ್ ತಲ್ವಾ ಅದನ್ನ ತುಂಬಾ ಖುಷಿಯಗ್ ಕಲಿಬೇಕು ನೋಡಿ ಮತ್ತೆ ಹೋದರೆ ಸಿಗಲ್ಲ ಹಾ ಮತ್ತೆ ನೀವೇನ್ ನೀವೇನು ಕ್ರೀಡಾ ಸ್ಪರ್ಧೆ ಅದು ಇದು ಏನಾದ್ರು ನಿಮ ಕ್ರೀಡೆ ಕ್ರೀಡೆಯಲ್ಲಿ ಆಸಕ್ತಿ ಇದೆನಾ
ನನಗೆ ಕ್ರಿಕೆಟ್ ಆಡ್ತೀನಿ
ಹಾಂ
ಹ ಅದು ಅದು ಬಿಟ್ರೆ ಕಬಡ್ಡಿ ಆಡ್ತೀನಿ
ಹಾ
ಹಾ ಅಷ್ಟೇ
ನೋಡಲ್ವಾ ನೀವು ನೀವು ನೋಡಲ್ವಾ ಕ್ರೀಡೆ ಅದೆ ಅದು ನೋಡ ನೋಡಲ್ವಾ ನೀವು
ನಾನ್ ನೋಡೋದಕ್ಕಿಂತ ಆಡ್ತೀನಿ ಅಷ್ಟೇ ಸ್ವಲ್ಪ
ನೋಡದಕ್ಕಿಂತ ಆಡ್ತೀರಾ
ಹೌದು
ಹ ಹಾ ನೀವ್ ವೈದ್ಯಕೀಯರಲ್ವಾ ನಿಮ್ ಹತ್ರ ಸಮಯ ಎಲ್ಲಿ ಇರ್ತ್ ಬಿಡಿ
ಹ್ಮ್
ನಿಮ್ ನೀವ್ ವೈದ್ಯಕೀಯರಲ್ವಾ
ಹೌದು
ನಿಮ್ಮ ಹತ್ರ ಸಮಯ ಇರಲ್ಲ ಜೀವ ಉಳಸು ಉಳಸು ಉಳಸೋದ ಕ್ಕಿ ನೀವು ಇದಿರ್ತೀರಾ ಕಾರ್ಯ ಮಾಡ್ತಿರ್ತಾರೆ ನಿಮ್ಮ್ ಹತ್ರ ಸಮಯ ಇರಲ್ವಲ್ವಾ ಅದಕ್ಕೆ ನೀವ್ ನೋಡಲ್ಲ ಅನ್ಸುತ್ತೆ
ಹಾ
ಆ ಆಟ ಆಡೋದ್ರಿಂದ ಅ ತುಂಬ ಆರೋಗ್ಯನ್ನಿ
ಹೌದು ಬಿಡಿ ಇನಷ್ಟ್ ಅಷ್ಟೇ ಅಲ್ವಾ ಆಟ ಆಡ್ಬೇಕು ಎಲ್ಲದ್ರಲ್ಲಿ ಇರ್ಬೇಕು
ಹ ಹಾ ಹೌದು ಎಲ್ಲದ್ರಲ್ಲಿ ಇರ್ಬೇಕು ಹ ನೀವ್ ವೈದ್ಯರ ಅಲ್ವಾ ನಿಮ್ಗ ಏನಾದ್ರು ಪ್ರೆಶ್ನೆ ಕೇಳಬೋದಾ ನಾವು
ಹಾ ಕೇಳಿ ಅದಕ್ಕೇನಂತೆ
ಹಾ ಈ ಆ ಕ್ರೀಡೆ ಆಡ್ತೀವಿ ಅಲ್ವಾ ನಾವು ಈ ಕ್ರೀಡೆ ಆಡುವುದ್ರಿಂದ ನಮ್ಮ ದೇಹದಲ್ಲಿ ಏನ್ ಲಾಭ ಇದೆ ಅಂತ ತಿಳ್ಕೋಬೋದಾ
ಹೌದು ಖಂಡಿತವಾಗಿ
ಹಾ ನೀವು ವಿವರಣೆ ಕೊಟ್ರೆ ನಾವು ತಿಳ್ಕೋಬೇಕು ಅನ್ಕೊಂಡಿದೀವಿ ನೋಡಿ ತಿಳ್ಕೊಂಡು ನಮ್ಮ ತಮ್ಮಂದಿರ ಆಗಿರ್ಬೋದು ತಂಗಿಯೆಂದಿರ್ ಆಗಿರ್ಬಹುದು
ಏನಿದೆ ಗೊತ್ತ ಈಗ ನಾ ಕ್ರೀಡೆ ಆಡೋದ್ರಿಂದ ನಮ್ಮ ದೇಹದ ಪ್ರತಿ ಅಂಗಾಂಗಗಳು ಸ್ವಲ್ಪ ಹ್ ಸುಲಭವಾಗಿ ಹಾ ಸುಲಭವಾಗುತ್ತೆ ರಕ್ತ ಚಲನೆ ಆಗ ಇಲ್ಲಿ ನಡೆದ ಹ ನಮ್ಮ ಬೋನು ನಮ್ಮ ಬೋನ್ ಇರುತ್ತಲ ಮೂಳೆ ಇರುತ್ತಲ್ಲ ಬೂಡ್ ಮೂಳೆ ಆಗ್ಬೋುದು ಮತ್ತೆ ಮೊನಕಾಲದ್ದು ಅವೆಲ್ಲ ಸ್ವಲ್ಪ ಚುರುಕ್ ಗೋಳ್ಳುತ್ತವೆ ಅದ್ರ ಜೊತೆಗೆ ಮನುಷ್ಯನಲ್ಲಿ ಇರುವಂತಹ ಒಂದು ಸೋಮಾರಿತನ ಅದೇನಿದೆ ಅನ್ನ ಸ್ವಲ್ಪ ಹೋಗ್ಲೆ ಆ ಯಾವತ್ತೂ ಮನುಷ್ಯ ಯಾವುದ ಕ್ರೀಡೆ ವ್ಯಾಯಾಮದಲ್ಲಿ ತೋಡಗಿಸ್ಕೊತಾರೋ ಹಾಗಾಗಿ ಅವ್ಳು ತುಂಬಾ ಹೆಚ್ಚು ಏಕಾಗ್ರತೆೆಯ ಆಗುತ್ತೆ
ಹ ಹಾ ವಿದ್ಯಾಭ್ಯಾಸ ಮಾಡಲ್ ಕೂಡ ಚೆನ್ನಾಗಿ ಅಂತ ಹೇಳ್ತಾ
ಹೌದು ಹೌದು ಇವಾಗ ನೀವು ಏನು ಆಗಿಲ್ಲ ನಾನ ಇದ್ದಲ್ಲೇ ಇಡ್ತೀನಿ ಉಂಡು ಮಲಗ್ತೀನಿ ಅಂತಿದ್ರೆ ಮೇ ಕಾಯಿಗಳು ಬೊಜ್ಜು ಬರುತ್ತೆ ಮತ್ತೆ ಎಂದಿರು ಕಾಯಿಲೆ ಎಲ್ಲ ಆದ್ರಿಂದ ನಾವು ಸ್ವಲ್ಪ ದೈ ದೈಹಿಕವಾಗಿ ಸದೃಢವಾಗಿರ ಬೇಕ ಅಲ್ವಾ ಅದಕ್ಕಾಗಿ ಈಗ ನೀವು ಅಳವಡಿಸಕೋಬೇಕುದಲ್ಲಿ
ಬೊಜ್ಜು ಕರಗಸಬೇಕಂದ್ರೆ ಏನ್ ಮಾಡ್ಬೇಕು ನಾವು
ಅದೆ ಹೇಳ್ತೀನಿ ಅಲ್ವಾ ಪರ್ಟಿಕ್ಯುಲರಾಗಿ ವ್ಯಾಯಾಮ ಮಾಡಬೇಕು ಹೊಟ್ಟೆ ತುಂಬಾ ನೀರ್ ಕುಡಿಬೇಕು ಮತ್ತೆ ಈ ದೇವರು ಇತ್ತರ ಏನಾದ್ರು ಒಂದ್ ಮಾಡ್ತಾ ಇದವಿ
ಹಾಗ ಮಾಡಿದ್ರೆ ಬೊಜ್ಜು ಕರಗುತ್ತಾ ಅಂತೀರಾ ನೀವು ಹ ಹಾ ಹಾ ಹಾ
ಹ್ಮ್
ಮತ್ತೆ ಅಂದಾಗೆ ನೀವು ಯಾವ್ದಾದ್ರು ಕ್ರೀಡೆ ಇವಾಗ ಸದ್ಯಕ್ಕೆ
ಹ್ಮಞ
ಅಂದ್ರೆ ಈ ಈ ದಿನ ಇವಾಗ ಇವಾಗ ಏನ ಈ ಅಂತಿಮ ವರ್ಷದಲ್ಲಿ ಇದೀರಲ್ವಾ
ಹೌದು
ಯಾವ್ದಾದ್ರು ಅ ದಿನನಿತ್ಯ ಆಡ್ತೀರಾ ಯಾವಾದ್ರು ಕ್ರೀಡೆನ ಆಡ್ತೀರಾ ಇಲ್ಲ ಅಥವಾ ವ್ಯಾಯಾಮ ಏನಾದ್ರು
ಕಾಲಾವಕಾಶ ಇಲ್ಲ ಯಾಕಂದ್ರೆ ನಾವು ಅಂತೋದ್ರ ನಮಗೆ ತುಂಬಾ ಸಿಕ್ಕಾ ಪಟ್ಟೆ ಕೆಲಸ ಇರ್ತವೆ ಬರಿಯಾದು ಆಗ್ಲಿ ಓದೋದಾಗಲಿ ಅದಕ್ಕಾಗಿ ನಾನ ಅದ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಸದ್ಯಕ್ಕೆ ಮುಗಿದ್ಮೇಲೆವತ್ತತಿ ನೋಡುವ
ಆ ಹಾ
ಹಾ ಹೌದೌದು
ಅದು ಕೂಡ ನಿಜ ಬಿಡಿ ಕೆಲವೊಂದ್ ಸಾರಿ ಆ ಕ್ರೀಡೆನ ಕೂಡ ತ್ಯಾಗ ಮಾಡ್ಬೇಕಾಗತ್ತೆ
ಹೌದೌದು ಅದಕ್ಕಾಗಿ ಏನಕ್ಕಂದ್ರೆ ಇವಾಗ ನಾವು ಕೊನೆಯ ಹಂತದಲ್ಲಿ ಇದ್ದಿವಿ ಇಷ್ಟ ಕಷ್ಟಪಟ್ಟು ಮತ್ತೆ ವ್ಯರ್ಥ ಆಗೋದು ನನಗ ಇಷ್ಟಾ ಇಲ್ಲಾ ಹ್ಮ್ಮ
ಹ ಹಾ ಹಾ ಹೌದೌದು ಅದು ಕೂಡ ನಿಜಾ ಬಡಿ ವ್ಯರ್ಥ ವ್ಯರ್ಥ ಮಾಡಬಾರ್ದು ಯಾವ್ದನೇ ಆಗ್ಲಿ
ಅದಕ್ಕ ನಾವು ಸ್ವಲ್ಪ ದಿನ ಸುಮ್ಮನೆ ಇರೋಣ ಮತ್ತೆ ಮತ್ತೆನ್ನೆನಿದೆ ಜೀವನ ಪೂರ್ತಿ
ಮತ್ತೆ ನೀವು ವೈದ್ಯಕೀಯ ಮಾಡ್ತಿದ್ದೀರಿ ಅಂದ್ರೆ ಅಲ್ವಾ
ಹ್ಮ್
ನೀವು ಕಾಲೇಜಿನ ಪಿ ಜಿ ಎಲ್ಲಿ ಇರೋದ ಹಾಸ್ಟೆಲ್ ಇರೋದ ಇಲ್ಲ ಮನೆಯಿಂದ ಅಡ್ಡಾಡೋದ
ಮನೆಯಿಂದ ಅಡ್ಡಾಡ್ತಿದವಿ ನಾವು ಅಂದಗೆ ಹತ್ತಿರಲ್ಲ
ಹಾ ಹಾ ಕಾಲೇಜ್ ಹತ್ರ ಹತ್ರದಲ್ಲದೆ ನೀವ್ ಮನೆಯಿಂದ ಅಡ್ಡಾಡ್ತೀರಾ
ಹೌದು
ಹ ಹಾ ಮತ್ತೆ ಹೇಗ ನಿಮಗೆ ಚೆನ್ನಾಗಿ ಅನ್ಸುತ್ತಾ ಮನೇಲಿ ಓದ್ಕೊಳ್ಳ ಅಂದ್ರೆ ಕೆಲವೊಬ್ರಿಗೆ ಮನಲ್ಲಿ ಓದ ಓದನ್ನಕ್ ಆಗಲ್ಲಾ
ಇಲ್ಲ ನನಗೆ ಮನೆಯ ಕೆಲ್ಸ ಮಾಡುಕ್ಕೊಂಡು ಹೋಗದು ತುಂಬಾ ಇಷ್ಟ ನಮ್ಗೆ ಇಪ್ಪತ್ನಾಲ್ಕು ಗಂಟೆ ತಾಸು ಓದಕೊಳ್ಳಕೆ ಆಗ್ತಾ ಇಲ್ಲ ಈಕಡೆನೂ ಕೆಲಸ ಮಾಡಬೇಕು ಆ ಕಡೆ ಓದಕೂ ಓದಕಬೇಕು ವಿಡಿಯೋ ಕಾಲ್ ಮನೆಗೆ ಹೋಗಿದ್ ತಕ್ಷಣ ಕೇಳ ಅಷ್ಟೊಂದು ಕೆಲ್ಸ ಇರುತ್ತೆ ಹೋಗಿದ್ ತಕ್ಷಣ ಕೆಲ್ಸ ಮುಗಿಸಿ ಹಸು ಇಟ್ಕೊಂಡ ಬಂದು ಹಸುಗ್ ನೀರ್ ಇಟ್ ಬಿಟ್ಟು ಹಾಲು ಕರದ್ದು ಹ್ಮ
ಸೋ ನಿಮ್ಗೆ ಚೆನ್ನಾಗಿ ಹೊಂದಾಣಿಕೆ ಆಗಿದೆ ಬಿಡಿ ವಿದ್ಯಾಭ್ಯಾಸ ಮತ್ತೆ ಮನೆಯಿಂದ ಅಡ್ಡಾಡೋದು ಎಲ್ಲಾ ಹೊಂದಾಣಿಕೆ ಆಗಿದೆ ಬಿಡಿ ನಿಮ್ಮಗ್ ಚೆನ್ನಾಗಿ
ಮತ್ತೆ
ಮತ್ತೆಾ
ಏನ್ ಊಟ ಮಾಡ್ಬೇಕಾ ನೀವ್ ಇವಾಗ ಹಹ ಮತ್ತೆ ನೀವೇನು ಊಟ ಹಾ
ಅ ಇನ್ನೂಂದು ಸ್ವಲ್ಪ ಸ್ವಲ್ಪತ್ ಆದ್ಮೇಲೆ ಮಾಡೋಣ ಅಂತ
ಹ ಹಾ ಅಂದ್ರೆ ಸಮಯಕ್ಕೆ ತಕ್ಕಂಗೆ ತಿನ್ಬೇಕಲ್ವಾ ನೀವು ವೈದ್ಯ ವೈದ್ಯ
ಸಮಯ ತಕ್ಕಂಗ ತಿನ್ಬೇಕು ಸ್ವಲ್ಪ ಕೆಲ್ಸ ಇತ್ತು ಅದಕ್ ಇಲ್ಲ ನಾವ್ ಯಾವಾಗ್ಲೂ ಮಾಡ್ತಿವಿ ಸ್ವಲ್ಪ ಕೆಲ್ಸ ಇತ್ತು ಬರಿಯೋ ಕೆಲ್ಸ ಇತ್ತು ಸರಿ ಸರಿ
ಹಾ ಹಾ ಹಾಗಾಗಿ ತಿನ್ನಕ್ ಆಗ್ಲಿಲ್ಲ ಅನ್ನಿ ಹ ಹಾ
ಹಿ
ತಿನ್ನು ತಿನ್ನು ಆರೋಗ್ಯಕರ ನೋಡಿ ನೀ ನೀವೇ ತಿನ್ಬೇಕು ನೀವೇ ತಿನ್ ನೀವ್ ನಮ್ಗೆ ಹೇಳ್ಬೇಕು ನೀವೇ ನೀವೇ ಹಿಂಗೆ ಮಾಡ್ಬಿಟ್ರೆ ಹೆಂಗ್ ಹೇಳಿ
ಹೌದು
ಹೌದು ಹೌದು ಬ ಆಯ್ತಾ ನಿಮ್ ನಿಮ್ ಕೆಲ್ಸ ಆಯ್ತಾ ಅದೇನೋ ಬರಿೋದಿತ್ತು ಅಂದ್ರಿ ಅಲ್ವಾ ಅದ ಆಯ್ತಾ.
ಹಾ ಆಯ್ತು ಆಯ್ತು.
ಹಾ ಇವಾಗ ಊಟ ಮಾಡ್ಬೇಕಾ.
ಹೌದು ಮಾಡ್ಬೇಕು.
ಹ ಹಾ ಮತ್ತೆ ಅನ್ನ ಏನಿದೆ ವಿಶೇಷ ಮನೇಲಿ.
ಮನೆಯಲ್ಲಿ ಹ ಹೋಗ ಇಟ್ಕೊಂಬ ಹಸು ಇಟ್ಕೊಂಡು ಬಾ ಹಾಲ್ ಕರಿ ಹಾ ಹಾ ಮಾರಾಟ ಮಾಡಿ
ಹಾಂ ಹಾಂ ಹಾಗೆ
ಹಾಂ ಹಾಂ ಸರಿ ಬಿಡಿ ನಾ ನೀವು ಊಟ ಮಾಡಿ ನಾನ್ ಸಿಕ್ತೀನಿ ನಿಮ್ಗೆ.
ಹಾ ಸರಿ
ಸರಿ